ಹಲೋ
ಕೇಳ್ತಾ ಇದತಾನ.
ಹಾ ಕೇೇಳಸ್ತಾ ಇದೆ ನಿಮಿಗ್ ಕೇೇಳಸ್ತಾ ಇದ್ಯಾ. ಹಾ ಆಯ್ತು ನಿಮ್ದು.
ನಮ್ದಾಯ್ತ ನೆಮೇನ್ ನಿಮ್ದು.
ನಮ್ ನೇಮ್ ರಾಮೆಗೌಡ ಅಂತ ನಿಮ್ಮ್ ಹೆಸ್ರು.
ಭರತ್ ಅಂತ
ಬರತ್ ಅಂತಾನ ಯಾವ್ ಊರ್ ನಿಮ್ದು
ಹ್ಮ್ ಬಾಕ್ಷಿಮಟ್ಯನ್
ಬಾಚಿಮಟ್ಟಿ ಅಂತ ನಮ್ದು ಬಿಜಾಪುರ್ ಅಂತ.
ಬಿಜಾಪುರನಾ
ಹಾ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ಈಗ ನೀವು.
ನಾನ್ ಎಂ ಬಿ ಎ ಹಾ
ಹಾ ಹಾ
ಹ ಯಾವ್ ಸೆಮ್ಮು
ನಾವು ಈಗ ಫೋರ್ತ್ ಈ ಗ್ ತರ್ಡ್ ಇಯರ್. ಫಿಫ್ತ್ ಸೆಮ್ ಹ ಈ ಫೋರ್ತ್ ಸೆಮ್ ಎಕ್ಸಾಮ್ ನಡೀತಿದಾವೆ.
ಹೇಗ ಹೇಗಿದವ್ ಎಕ್ಸಾಮ್ ಎಲ್ಲ ಸರಿಯಗಿದಾವ.
ಎಕ್ಸಾಮ್ ಸರಿಯ ಆಗಿದ್ದಾವೆ ಒಂದು ಮೂರುಂಟು ಸಬ್ಜೆಕ್ಟು ಒಂದ ಎರಡು ಸಬ್ಜೆಕ್ಟು ಅಷ್ಟರಾಗ್ ಆಗಿದ್ದಾ ವ್ ಮೀಡಿಯಮ್
ಪಾಸ್ ಆಗ್ತಿರಾ ಇಲ್ಲ
ಪಾಸ್ ಆಗ್ಬೊದು ಅಂತ ಅನ್ಕೊಂಡಿದ್ದೀವಿ ಏನಾಗುತ್ತಾ ಗೊತ್ತಿಲ್ಲ ನೀವು.
ಏನ್ ನಾನ್ ನಂದು ಕೂಡ ಡೌಟ್ ಇದೆ ಏನ ಆಗುತ್ತೊ ಗೊತ್ತಿಲ್ಲ
ಹೌದಾ
ನಂದ ಇದ್ದು ಎಕ್ಸಾಮ್ ನಿನ್ನೆ ಬರ್ದ ಬಂದ್ದಿನ
ಹ್ಮ ಹೌದಾ
ಹ್ಮ ಏನ್ ಕೆಲಸ ಮಾಡ್ತಾ ಇದೀರಾ ನೀವು.
ಏನಿಲ್ಲ ಇನ್ನ ಸ್ಟೂಡೆಂಟ್ಸ ನಿಮ್ದು.
ನಮ್ಮದುು ಇನ್ನು ಸ್ಟೂಡೆಂಟ್ಸ್ ಏನು ಪ್ಟ್ ಟೈಮ್ ಜಾಬ್ ಅದು ಏನು ಮಾಡಲ್ವ.
ಮಾಡ್ತೀನಿ ಇದ್ರಲ್ಲಿ ಡಿಜಿಟಲ್ ವರ್ಕ್ ಅದೆಲ್ಲಾ ಅ
ಓ ಹೌದಾ
ಮತ್ತೆ ಫ್ಯೂಚರ್ ಪ್ಲಾನ್ ಏನಾದ್ರೂ ಇದ್ಯ ಹಾ ಆರಾಮ್ ಇದೆ ಹಾ ನಿಮ್ಮ ಊರಲ್ಲಿ ಆರಾಮ್ ಇದಾರೆತಾನೆ.
ಆರಾಮ್ ಯಾರರ್ ಇರೋದು ಮನೆಯಲ್ಲಿ ನೀವು
ನಾನು ನಮ್ಮ ತಮ್ಮ ನಮ್ಮ ಪೇರೆಂಟ್ಸ್
ಹ ಹಾ ಅಪ್ಪ ಅಮ್ಮಾನ ಅ
ಅಜ್ಜ ಅಜ್ಜಿ ಬೇರೆ ಮನೆಯಲ್ಲಿದ್ದಾರೆ
ಬೇರೆ ಮನೇಲ್ಲ ಇದ್ದಾರಾ
ಹ್ಮ
ಹ್ಮ್ ಹ್ಮ್ ಮತ್ತೆ ನಾವು ನಲ್ಕ ಜನ ನಾನು ತಮ್ಮ ಅಪ್ಪ ಅಮ್ಮ ಹ
ಹ ನಿಮ್ ತಮ್ಮ ಏನ್ ಓದ್ತಾ ಇರೋದು ಈಗ
ಅವ ಫ್ರಿಸ್ಟ್ ಪಿ ಯು
ಫಸ್ಟ ಪಿ ಯು ನಾ ಯಾವ್ದು ಕೋರ್ಸು
ಸೈನ್ಸ್
ಸೈನ್ಸಾ
ಹ್ಮ
ಟೆತ್ ಎಲ್ಲಿ ಓದಿದ್ದ ನಿಮ್ಮ ತಮ್ಮ
ಇಲ್ಲೇ ಒಂದು ಅಕ್ಷರ ಪಬ್ಲಿಕ್ ಅಂತ ಇದೆ ಅಲ್ಲಿ ಓದಿದು
ಓ ಹೌದಾ ಪರ್ಸೆಂಟಜ್ ಎಷ್ಟು ಆಯತು
ಪರ್ಸೆಂಟೇಜ್ ನೈನ್ಟಿ
ನೈಂಟಿ ಆಗಿದೆ ಚಲೋ ಆಗಾಗಿದೆ
ಹಾ ಚೆನ್ನಾಗ್ ಮಾಡಿದಾನೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಆದ್ರೂ ಸಿಗ್ತಾ ಇತ್ತು
ಓಹೋ ಹೌದಾ ನಿಮ್ದ ಎಷ್ಟಾಗಿತ್ತು
ಎಟಿ ಒನ್ ಆಗಿತ್ತು
ಏಟಿ ಒನ್ ಆಗಿತ್ತಾ ಪಿ ಯು ಸಿ
ಪಿ ಯು ಸಿ
ಪಿ ಯು ಸಿ ಟಿ ಆಗಿದೆ ಒಟ ಏಟಿನ ಎಲ್ಲತ್ತಲ್ಲ
ಏಟಿ ನಂದು
ಓ ಹೋ ಹಾಗಾದ್ರೆ ಡಿಗ್ರಿಯಲ್ಲಿ ಎಷ್ಟಾಗಿದೆ
ಡಿಗ್ರಿ ಅಲ್ಲಿ ಏಟಿ
ಡಿಗ್ರಿಯಲ್ಲಿ ಕೂಡ ಏಟೇನಾ
ಹಾ
ಓಹೋ ಎ ಟಿ ಐಗೆ ನಿಮಗೆ ಏನಾದ್ರು ನಂಟು ಇದೆನಾ
ಹಾ ಸ್ವಲ್ಪ ಇದೆ ಅನಿಸುತ್ತೆ
ಹಾ ಮತ್ತ ನಿಮ್ದು ಹೊಲ ಅದು ಇದೆಯಾ
ಹಾ ಇದೇ ಒಂದ್ ಇಪ್ಪತ್ ಎಕರೆ ಇದೆ
ಓಹೋ ಏನೇಏನ್ ಬೆೇಳ್ತೀರಾ ಅದ್ರಲ್ಲಿ
ಎರಡ್ ಎಕರೆ ಡ್ರ್ಯಾಗನ್ ಫ್ರೂಟ್ ಆಗಿದ್ವಿ ಮತ್ತೆ ಕಬ್ಬಿದೆ ಹಲೋ
ಹಾ ಕೇೇಳಸ್ತಾ ಇದ್ದೇನೆ ನಿಮ್ ಕೇಸ್ತಾ ಇದ್ದೇನಾ
ಹಾ ಒಂದ್ ಎರಡು ಅಕರೆ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದೀವಿ
ಹ ಹ ನೆಕ್ಸ್ಟ್
ಐದ್ ಎಕರೆ ಆರ ಎಕರೆ ಏನೋ ಇದು ಹಾಕಿದ್ದಾರೆ ಕಬ್ ಹಾಕಿದ್ದಾರೆ
ಹಾಂ ಹಾಂ
ಬಾಳೆ ಹಣ್ಣಿದು ತೋಟ ಇದೆ
ಓಹೋ ಹೌದಾ
ಹ ಸ್ವಲ್ಪ ಭತ ಬೆಳಿತೀವಿ
ಹ ಹಾ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳಿ ಏನಾದ್ರು
ಮೊದ್ಲೆಲ್ಲಾ ಡಿಮ್ಯಾಂಡ್ ಇತ್ತು ಇವಾಗ ಅಷ್ಟೇ ನಿಲ್ಲ
ಹಾ ಹಾ
ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ರೇಟ್ ಜಾಸ್ತಿ.
ಹಾ
ಚೆನ್ನಾಗಿರುತ್ತೆ ತಿನ್ನೋಕೇನ್ ಅಷ್ಟೊಂದ ಸ್ವೀಟ್ ಇರಲ್ಲ ಸಪ್ ಸಪ್ಪೆ ಇರುತೆ ತುಂಬಾ ಒಳ್ಳೇದು
ಹೌದಾ ಯಾವದ್ರಲ್ಲಿ ಬಾಳ ಪ್ರಾಫಿಟ್ ಉಳಿತೆ ನಿಮ್ಗೆ
ಹಾ ಬಾಳೆಹಣ್ಣಲ್ಲಿ
ಹೂ ಹೂ ಹೌದಾ ಎಷ್ಟು ಉಳಿತೆ ಒಂದ್ ಎಕ್ರೆದು
ಒಂದ್ ಎಕ್ರೆಯಿಂದ ಒಂದ ಒಂದ್ ಎರಡು ಮೂರ್ ಲಕ್ಷ ಒಗ್ಯತೆ
ಎರಡು ಮೂರ್ ಲಕ್ಷ ಉಳಿತಾ ಅಂದ್ರೆ ಎಷ್ಟು ತಿಂಗಳಿಗೆ ಬರುತ್ತೆ ಅದು ಬೆಳಿ
ಜಾಸ್ತಿ ನನ್ಗೆ ಗೊತ್ತಿಲ್ಲ ನಾನು ಹೊಲಕ್ಕೆಲ್ಲಾ ಹೋಗಲ್ಲ ಮನೆಯಲ್ಲ ಎಲ್ಲ ನೋಮಾಡಡ್ಕ
ಓಹ್ ಹೌದಾ ಅಂದ್ರೆ ನಿಮ್ ಪೇರೆಂಟ್ಸ್ ಏನ ಎಲ್ಲಾರು ನೋಡ್ಕೊಳ್ಳಳೋದು
ಹೋಲುದ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಹೋಗೋದನು ಇಲ್ಲ.
ಹಾ ಹಾ ಹೌದಾ ಹೊಲಾನಾದ್ರೂ ನೋಡಿದೀರಾ ಹೊಲನಾದ್ರು ನೋಡಿದ್ದೀರಾ ಎಲ್ಲಲ್ಲಾವಂತ ಗೊತ್ತಾ
ಹೆ ಹೊಲಕ್ಕ ಹೋಗ್ತೀನಿ ಸುಮ್ನೆ ತಿರ್ಗಾಡಕ್ಕೆ
ಹಾ ಹಾ
ಅದೆ ಎಷ್ಟ ಬೆಳತಿ ಪೀಕ್ ಯಾವಾಗ ಇರ್ತವ ಅಂತ ಮತ್ ಅಷ್ಟೇನ್ ಗೊತ್ತಿಲ್ಲ ಹ ಅದು ಗೊತ್ತಿಲ್ಲ ನಿಮ್ ನಿಮ್ಗೇನಾದರೂ ಗೊತ್ತಾಯ್ತಾ
ನಮ್ಗ ಏನಾದ್ರು ನಮ್ಗ ಏನು ಗೊತ್ತೆ ಇಲ್ಲ ನಮ್ದ ಇರೋದೇ ಒಂದ್ ಎಕರೆೆ ಹೊಲ ಇದೆ
ಒಂದೇನಾ
ಹಾ ಅದರಲ್ಲಿ ಭತ್ತ ಬೆಳ್ತಿವಿ
ತುಂಬಾ ಗರೀಬಿ ಇದೀರಾ ಅನ್ಸುತ್ತೆ ನೀವು
ಹ ಇದ್ದೀವಿ ಅಂತ ಪರಿ ಏನಿಲ್ಲ ಅಸ್ಟ್ರಾಗ ಇದ್ದ್ವಿ
ಅಷ್ಟ್ರಲ್ಲೇ ಇದ್ದೀರಾ
ಹಾ ನೀವು ಪುಲ್ ಅಮೀರ್ನಾ
ಹಾ ಫುಲ್ ರಿಚ್ಚು.
ಓಹೋ ಹೌದಾ.
ಹಾ ಮೊನ್ನೆ ಒಂದ್ ಕಿಯಾ ಕಾರ್ ತಗೊಂಡ್ವಿ. ಕಿಯಾ ಹಾ ಒಂದೇ ಒಂದು ಹದ್ನೈದು ಲಕ್ಷ.
ಹದ್ನೈದು ಲಕ್ಷನಾ
ಹ ಎರಡ್ ಸಿಫ್ಟ್ ಇದ್ದಾವೆ
ಹಾ
ಒಂದಾ ಇದು ರಾಯಲ್ ಎನ್ಫೀಲ್ಡ್ ಮೋಟರ್ ತ್ರೀ ಸಿಕ್ಸ್ಟಿ ಇದೆ.
ಓಹೋ ಹೌದಾ.
ಹ ಎಲ್ಲಾ ಅಣ್ಣದೇ ಇವು.
ಹಾ ಅದೇ.
ಹಾ ಅಣ್ಣ ತಗೊಂಡಿದ್ದು
ಹಾ ನಿಮ್ದು ಏನೇನಿದೆ.
ನಂದಿನ್ನು ಇಲ್ಲ ನಾನ್ ಚಿಕ್ಕವನ ಅಂತ ಇನ್ನ ಕೊಡ್ಸಿಲ್ಲ ನಾನು ಕೂಡ ಕೇಳಿಲ್ಲ ಮನೇಲಿ.
ಹ ಹಾ ಅಂದ್ರೆ ನಿಮ್ಗೆ ಯಾವ್ದು ಫೇವ್ರೇಟ್ ಬೈಕ್ ಯಾವ್ದು ನಿಮ್ದು.
ನಂದಾ
ಹ್ಮ್
ನಿಂಜೆ ಹಚ್ಕು ಟು ಆರ್ ಅಂತ.
ನಂಜಿ ಹಚ್ಚು ಟು ಆರ್ ನ ಕಾರಲ್ಲಿ.
ಕಾರಲ್ಲಿನಾ
ಹ್ಮ್
ಕಾರಲ್ಲಿ ಇದು ಫಾರ್ಚುನರ್ ಮತ್ತ ರೇಂಜರ್ ಅವರು
ಓ ಹೌದಾ
ಹಾ
ನಿಮ್ ಡ್ರೀಮ್ಸ್ ಕಂಪ್ಲೀಟ್ ಆಗ್ಲಿ ತಗೋಳ್ಳಿ ಅಂದ್ರೆ
ಹಾ ಅದೇ ಇದೆ ಮುಂದೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಹೊಲ ತಗೊಳ್ಬೇಕು
ಹಾ ಹಾ
ಒಂದ್ ಚೆನ್ನಾಗಿರೋ ಮನೆ ಕಟ್ಸ್ಬೇಕು
ಹಾ
ಎಲ್ಲಾ ಇದ್ದಾವೆ
ಗುಡ್ ಐಡಿಯಾ
ಒಂದ್ ಸ್ವಲ್ಪ ಚೆನ್ನಾಗಿರೋ ಪ್ಯಾಕೇಜ ಜಾಬ್ ಸಿಕ್ಕ್ರಿ ಎಲ್ಲಾ ಡ್ರೀಮ್ ಫುಲ್ ಫಿಲ್ ಆಗ್ತ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅಷ್ಟೇ ಇದ್ದಿದ್ರಲ್ಲೇ ತಳ್ಕೊಂಡ ಹೋಗೋದು ಆಗುತ್ತಾ ಆಗ್ಲಿ ಅಂತ ಬೇಡ್ಕೊ ದೇವ್ರ ಹತ್ರ
ಹ ಮತ್ತ ನೀವ ಏನಾದರೂ ಆಕ್ಟಿವಿಟಿ ಇದಾವ ಸ್ಪೋರ್ಟ್ಸ್ ಆಡೋದ ಅದು
ಹಾ ವಾಲಿಬಾಲ್ ಆಡ್ತೇನೆ
ವಾಲಿಬಾಲ್ ಅಡತೀರಾ ಎಷ್ಟು ಯಾವಾಗ ಆಡ್ತೀರಾ ಡೈಲಿ ಆಡ್ತಿರಾ ಯಾವಾಗಾದರೂ ಒಮ್ಮೆ ಆಡತೀರಾ
ಹ ಡೇಲಿ ಆಡ್ತಿದ್ದೆ ಇವಾಗ ಎಕ್ಸಾಮ್ಸ್ ಇದ್ದಾವಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ
ಹ ಹ ಅಂದ್ರೆ ಯಾವ್ ಪೊಸಿಷನ್ ಅಲ್ಲಿ ಆಡ್ತೀರಾ
ಹ್ಮ ನಾನ್ ಮುಂದೆ ಸೂಟರು
ಶೂಟರಾ
ಹಾ
ಹ ಅಂದ್ರೆ ಸೂಟ್ರ ಅಷ್ಟೇನಾ ಮತ್ತ ಏನಾದ್ರು ಮಾಡ್ತೀರಾ
ಶೂಟರ್ ಮತ್ತೆ ಮೆಡಲ್ ಮೆಡಲ್ ಹಾಕ್ನ ಹೌ ಅ ಚ ನಾ ಚಿಲ್ಲ ಹಾ ಈಗ ಒಂದ್ ಸೆಕಂಡ್ ತಡರಿ
ಹಾ ಹೇಳಿ
ಹಾ ಹಾ ಹಲೋ
ಹಲೋ
ಹಾ
ಹ್ಮ್ ಮತ್ತ ನಿಮ್ ಫ್ರೆಂಡ್ಸ್ ಕೂಡ ಆಡ್ತಾರ
ಹಾ ಆಡ್ತಾರೆ
ಹ್ಮ ಡೈಲಿ ಎಷ್ಟು ಹವರ್ ಹಾಡ್ತೀರಾ
ಡೈಲಿ ಒಂದು ಟೂ ಟೂ ತ್ರೀ ಅವರ್ಸ್ ಆಡ್ತೀವಿ
ಓಹೋ ಹೌದಾ
ಹಾ
ಮತ್ತೇನ್ ಆಕ್ಟಿವಿಟೀಸ್ ಮಾಡ್ತೀರಾ
ಮತ್ತೆ ಮತ್ತ ಏನಲ್ಲ ಅಷ್ಟೇ ಸ್ವಲ್ಪ ಮೊಬೈಲ್ಲ್ಲಿ ಗೇಮ್ ಗೇಮ್ಸ್ ಆಡ್ತೀನಿ
ಯಾವ ಗೇಮ್ ಆಡ್ತೀ ಮೊಬೈಲ್ ಗೇಮ ಏನಾದರು ಆಡತೀರಾ
ಪಬ್ಜಿ ಫ್ರೀ ಫೈಯರ್
ಓಹೋ ಹೌದಾ
ಹಾ ಹ
ಎಷ್ಟು ವರ್ಷದ ಐಡಿ ಇದೆ ನಿಮ್ದು ಎಕ್ಸ್ಪೀರಿಯನ್ಸ್ದು
ಒಂದೊಂದು ಲಾಕ್ಡೌನ್ ಇಂದ ಇದೆ
ಓಹೋ ಅಂದ್ರೆ ಎಷ್ಟು ಇಯರ್ದ ಆಯ್ತು
ಒನ್ ಟೂ ಫೋರ್ ಒಂದು ಫೋರ್ ಟು ಫೈವ್ ಇಯರ್ ಇರ್ಬೋದು..
ಓಹೋ ಹೌದಾ.
ಹಾ ಲೇ ಆವಾಗ ಹಾಸ್ಟೆಲಲ್ಲಿ ಇರ್ತಿದ್ನಲ್ಲ.
ಹಾ.
ಅಷ್ಟೇ ಡೌನ್ಲೋಡ್ ಮಾಡಿದ್ದಿತ್ತು ಆದ್ರೆ ಹಾಡಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹಾಡ್ತೇನೆ.
ಹಾ ಹಾ ಅಂದ್ರೆ ನಿಮ ಫ್ರಂಡ್ಸ್ ಕೂಡ ಹಾಡ್ತೀರಾ ನೀವ್ ಫ್ರೆಂಡಸ್ ಜೊತೆ ಏನು ರಾಂಡಂ ಪರ್ಸನ್ಸ್ ಜೊತೆ ಹಾಡ್ತರಾ.
ಎ ಫ್ರೆಂಡ್ಸ್ ಜೊತೆ ಅಷ್ಟೇ ಹಾಡ್ತಿನಿ.
ಫ್ರೆಂಡ್ಸ್ ಜೊತೆ ಅಷ್ಟೇ ಹಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಕೂಡ ಚುಲೋ ಹಾಡ್ತಾರ ಗೇಮು.
ಹಾ ಹಾಡ್ತಾರೆ ಹಾಡ್ತಾರೆ ನಿತಿನ್ ಅಂತ ಇದಾನೆ.
ಹಾ ಹಾ.
ಫುಲ್ ಗೆಮಿಂಗ ಫೋನ್.
ಏ ಫುಲ್ ತಗಡಾ ಹೆಂಗ ಅಂದ್ರೆ ಎಮ್ಮಿಗ್ ಕಣ್ ತಕ್ಷಣ ಪೀಕ್ ಹಾಕಿ ಹೊಡದೇ ಬಿಡ್ತಾನೆ.
ಓಹೋ ಹೌದಾ ಅಂತ ಪ್ಲೇರ್ಲ್ಲಾ.
ಹಾ.
ಹ ಹ ಕಷ್ಟಮದು ಹಾಡ್ತಾರಾ.
ಹಾ ಹಾಡ್ತಾರೆ.
ಹಾ ಹಾ. ಟೂರ್ನಮೆಂಟು ಆಡ್ತಾರಾ.
ಆ.
ಟೂರ್ನಮೆಂಟ್ನು ಮಾಡ್ತಾರಾ.
ಏನು.
ಟೂರ್ನಮೆಂಟ್ ಅದು ಏನಾದ್ರು ಆಡ್ತಾರೆ ಏನಪ್ಪಾ ಅಂದೆ.
ಟೂರ್ನಮೆಂಟ್ ಏನ್ ಸದ್ಯ ಆಡಿಲ್ಲ ಒಬ್ನಿದಾನೆ ಶಶಿಲ ಅಂತ.
ಓಹೋ ಅವನು ಆಡ್ತಾನಾ.
ಅವನೆಲ್ಲಾ ಆಡಕ್ ಹೋಗ್ತಾನೆ.
ಹ್ಮ ಹ್ಮ್.
ಅಂದ್ರೆ ಅವನೆಲ್ಲಾ ಫುಲ್ ಅದ್ರಲ್ಲೇ ಚಂತನ ಅದ್ರಲ್ಲೇ ಇರ್ತಾನೆ. ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೇಮ್ ಗೇಮ್ ಅಂತ.
ಹ್ಮ ಹ್ಮ.
ಹೌದಾ ಸರಿ ರಾಮನ್ಗೌಡ್ರೆ ನನ್ಗ ಒಂದ್ ಕಾಲ್ ಬರ್ತೈತೆ. ನನ್ಗೊಂದ್ ಕಾಲ್ ಬರ್ತೈತೆ ಮತ್ತೆ ರಿಟರ್ನ್ ಮಾಡ್ತೀನಿ ಚೆನ್ನಾಗಿರಿ ಬಾಯ್ ಬಾಯ್.